ಹಲೋ ಆ ರಾಮ ಭೈ ಊಟ ಐತನು ಭಾಯ
ಹಾ ಆರಾಮ
ಹಲೋ ಹಲೋ ಕೇಳಸ್ತಿಲ್ಲ ಭೈ
ಹಾ
ಹಲೋ ಹಲೋ ಎಲ್ಲಿದ್ದೀರಾ ಬಾಯ್
ಕೇಳತ್ತಲ್ಲ ನಿಮ್ಗ
ಹ್ಮ್ ಈಗ್ ಕೇಳಿಸಪೈ
ಹಾ ಹಾ ಹೌದಂಗ ಊಟ ಆಯ್ತು ಭಾಯಿ ನಿಮ್ದು
ನಮ್ದು ಆಯ್ತ್ು ಬಾಯ
ಹ್ಮ್ ಹ್ಮ್
ಮತ್ತೆ ಬೈ ಹೆಂಂಗಗೆ ಮಳೆಗೆ ಮಳೆ ಹೆಂಗಿದೆ ಬೈ
ಮಳೆ ಐತ್ ಬೈ ಇಲ್ಲಿ ಒಂದ್ ಸ್ವಪ ವೆದರ್ ಚಲೋ ಐತ್ ಬೈ ಕರೆಕ್ಟ್ ಟೈಮ್ ಮಳೆ ಆಗುತ್ತೆ
ಹ್ಮ್
ಒಂದ್ ಅವರಿಂದ ಆಯ್ತ್ ನೋಡ್ಬೇಕೇ ಚಲೋನ ಹದು ಹ ಈಗ
ಹ್ಮ್ ಈಗ ಬರ್ತಿದೆ ಬೈ ಮತ್ತೆ ಬೈ ನಿಮ್ ಮೂರು
ನಮ್ಮೂರ್ ಬಿಜಯಾಪುರ್ ಭ
ಹೌದಾ ಮತ್ತ ಬಿಜಾಪುರ್ ಸೈಡ್ ಏನೇನ್ ಬೆಳತಾರ ಬಾಯಿ
ರ್ ಸೈಡ ತಗರ ಬಸ್
ಹ್ಮ ತೊಗರಿ ಮತ್ತೆ
ವಗರೆ ಜೋಳ ಸೋಯಬನ್
ಹಾಂ
ಹ ಮತ್ತೆ ಆನಿಯನ್ ಹತ್ತು
ಹ್ಮ್ ಹ್ಮ್ ನಮ್ ಸೈಡ್ ಜಾಸ್ತಿ ಇದು ಅಡಿಕೆ ಬೆಳಿತಾರೆ
ಪ್ಲಾಂಟೇಶನ್ಪ್ನು ಭ ಹಲೋ ಬೈ
ಹ್ಮ ಪ್ಲಾಂಟೇಶನ್ ಕಬಾಯ ಹಲೋ ಬಾಯ್ ಕೇಳಿಸ್ತಿದ್ದನಾ
ಹಾ ಕೇೇಳಿಸತಿದ್ದೆ ಬೈ
ಹಲೋ ಹ ಅದು ಪ್ಲಾಂಟೇಶನ್ ಕ್ರಾಬ್ ಅದ್ರೊಳಗೆ ಹಲೋ ಹ್ಮ್ ಅದು ಪ್ಲಾಂಟೇಶನ್ ಕ್ಲಬ್ ಬಾಯ್ ಅದನ್ ಏನಾದ್ರು ಹದ್ ಹತ್ ಅದು ಶಸಿ ತಗೊ ಬಂದು ಹಾಕ್ತಾರೆ ಬಾಯಿ ಗಿಡ ಇರತ್ತಾ ಗಿಡ ತಗೊ ಬಂದು ಅದನ್ನು ಹ ಹದನಾರು ಇಂಟು ಹದನರೂ ಹದನಾರು ಸಂಟಿಮೀಟರ್ ಹದಿನಾರು ಸೆಂಟಿಮೀಟರ್ ಹ್.
ಹಾ ಹಾ ಹೌದ ಹಾ ಹೌದನ್ವ.
ಹ್ಮ್ ಅದನ್ ಏನಾದ್ರು ಹದ್ನೈದ ವರ್ಷ ಕ್ಲೀನ್ ಆಗಿ ಬೆಳದ್ರೆ ಆಮೇಲ್. ದೊಡ್ಡು ದೊಡ್ಡುು ಬ
ಅದು ಹೆಂಗ ಅಸಿ ಅಡಿಕೆ ಮಾಡ್ತಾರ ಹೆಂಗ್ ಮಾಡ್ತಾರ ಅವ.
ಹಸಿ ಅಡಕೆ ನಮ್ ಕಡೆ ಹಸಿ ಅಡಕೆ. ಅ ಮಾಡ್ಬೋದು ಮತ್ತೆ ಅದನ್ನ ಅಡೆ ಮಾಡ.
ಹಾ ನೀವು್ ಹೆಂಗ ಇದು ಹೆಂಗ ಹಿಂಗ ಆ ಪೂಜೆ ಅಡಿಕೆ ಪೂಜೆ ಅ. ಗೆ ಪೂಜೆ ಅಡ ಗೊತ್ತ ಸಣ್ಣ ಸಣ್ಣ ಗುಂಡ ಕಕ. ಇರ್ತಾ ನೋಡ ಬೈ ಆ ಹುಡಿಕಿ ಸಪ್ರೇಟ್ ಮಾಡ್ತರ ಎಲ್ಲಾ ಒಂ. ಓ ಗಿಡ ಬೆಳಿತತಾವಣ್ಣವುವು ಗಿಡ ಬೇರೆ ಈವು ಗಿಡ ಬೇರೆ ಬಳ.
ಅ ಹ್ಮ್ ಎಲ್ಲ ಒಂದೇ ಗಗೆಡದೊಳಗೆ ಬೀಡತ್ತೆ ಬಾಯ ಆದ್ರೆ. ಕ್ವಾಲಿಟಿ ಮೇಲೆ ಈಗ ಚೆನ್ನಾಗಿರೋ ಒಂದ್ ಸೈಡ್ ತಗದ್ ಬಿಡ್ತೀರಿ.
ಹಾ ಹಾ ಹೌದ ಅನ. ಬಾಯ್
ಹ್ಮ್ ಚೆನ್ನಾಗಿರ್ಲದಾವ್ ಇನ್ನೊಂದ್ ಸೈಡು ಹಂಗೆ ಈಗ ಚೆನ್ನಾಗಿರಾವ ಅಂದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ. ತಿರಿಟ್ಟಿರುತ್ತೆ.
ಅ ದೊಡ್ಡು ಹಿಂಗ ಅಗ ಎಟ್ಟ ದೊಡ್ಡ ದೊಡ್ಡ ಇತ ಭಯವು.
ಹ್ಮ ಅದು ಸೈಜ್ ಈಗ ನಮಗೆ. ದೊಡ್ಡವಿದ್ರೆ ಜಾಸ್ತಿ ರೇಟಗ ಹೋಗುತ್ತೆ.
ಹಾ ಹಾ. ನ ಹುಡ್ರನ ಒಂತ ಬೆಂಗಿಗ ಹಾಕ ಬರ್ಕೊಂಡ. ಹಾ ಹೌದ ಹೌದು ಬಾಯ್
ಹ ಅಂಗೆ ಬಾಯ್ ಅವು
ಓಹೋ ಹ ಹೌದೇನ ಈಜ ಯಾವ್ ಸಣ್ಣದ ಚಲೋ ಏನ್ ಭೈ ದೊಡ್ಡ ಚಲೋ ಭೈ.
ಸಣ್ಣವಿದ್ರೆ ಚಲೋ ಹಂಗಂದ್ರೆ ಸಣ್ಣವಿಗೆ ಜಾಸ್ತಿ. ಅದನ್ನ ಎಲ್ಲ ಹೋದ್ರು ಮಾರ್ಬೋದು ಈಗ ಹೋಗ ಮಾರುಕಟ್ಟೆೆ ಮಾರ್ಬಹದು. ದು ಮತ್ತೆ ನಾವು ಓನಾಗ ಮನೇಲೆ ಮನೇಲಿ ಅಡಕೆ ಮಾಡ್ಬೇಕಂದ್ರೆ ಅದ. ಒಂದು ಕ್ಲೀನ ಆಗಿ ಅಡ್ಕೆ ಇದನ್ನ. ಅಡಿಕೆ ನಾವ ಇದು ಒಣಗಿಸಿ ಬಿಸಿನಲ್ಲಿ ಅದಕ್ಕ ಒಂದು. ಇದು ಇರುತ್ತೆ ಬೈ ಪ್ರೊಸೀಜರ್ ಅಂತ ಅದಂಗ ಕಂಪ್ಲೀಟ್ ಆಗಿ ಮಾಡಿದ್ರೆ ಅಡಿಕ ಇದು ಫಸ್ಟ. ಅಡಕೆನ ಸಲಿತಾರೆ ಭಾಯ. ಸುಲ್ದು ಹೂ ಮೇಲೆ ಒಂದ ಇದು ಇರುತ್ತೆ. ಈಗ ತೆಂಗಿನಕಾಯಿ ಹೆಂಗಿರಲ್ಲ.
ಹ ಒಂದ್ ಅಡ್ಕೆ ಒಂದ್ ಅಡ್ತ ಅಂದ ಹಿಂಗ ಹಂಗ ಸಪ್ರೇಟ್ ಸಪ್ರೇಟ್ ಇರ್ತಾವ.
ಹ್ಮ್ ಒಂದ್ ಅಡ್ಕಗ್ ಒಂದ್ ಆತರ ತೆಂಗಿನಕಾಯಿ ತರ ಹಿಂಗ್ ಮೇಲೆ.
ಓ ಹಾರ್ವೆಸ್ಟಿಂಗ್ ಭಾವ ಹೆಜ್ಜ ಆಗುತ್ತೆ ಬೇ ಅದು.
ಹ್ಮ್ ಹಾರ್ವೆಸ್ಟಿಗ ಈಗ ಫಸ್ಟು ವೋ ಬಾಳ ಹಿಂದೆಲ್ಲ ಕೈಯಿಂದಾನೇ ಮಾಡ್ತಿದ್ರು ಅದನ್ನ. ಈಗೆಲಾ ಮಿಷಿನ ಬಂದಿದ್ಯಲಾ ಈಗೆಲ್ಲಾ ನಡೆಯುತ್ತೆ ಆವಾಗಿಂದ ಜ ಅವವಾಗಿನ ಕಾಲದಲ್ಲಿ ಆದ್ರೆ ಎಲ್ಲಾ ಕೈಯಿಂದಾನೆ ಮಾಡ್ಬೇಕು ಕೈಯಿಂದಾನೇ ತೆಗಿಬೇಕು ಅದ್ರ ಮೇಲಿರೋ ಸಿಪ್ಪೆ.
ಹಾ ಹಾ.
ಹಂಗೆ ಈಗಂದ್ರೆ ಈಗ ಮಿಷಿನ ಹಾಕಿದ್ರೆ. ಸಾಕು ಈಗ ಸಿಪ್ಪೆ ಇದ್ದಿದೆ ಹಾಕಿದ್ರೆ ಮುಗ್ಡೊತು
ಹಾ ಕರೆಕ್ಟ್ ಸಪ್ರೇಟ್ ಅವೂ ಕ್ವಾಲಿಟಿ ವೈಸ್ ಸಪ್ರೇಟ್ ಬರ್ತವ ಏನ್ ಮತ್ ಅವು. ಕ್ವಾಲಿಟಿ ಸಪ್ರೇಟ್ ಮಾಡ್ಬೇಕ ಬಾಯಿ.
ನಾವು ಕ್ವಾಲಿಟಿ ಸಪ್ರೇಟ್ ಮಾಡ್ಬೇಕು. ಕಲ್ಲೇ ಹೂ ಆದ್ರೊಳಿಗೆ ಗೆ ಈಗ ಪ್ಲಾಂಟೇಷನ್ ಮಾಡಬೇಕಾದರೆ ಹಲವಾರು ಈಗಾ ಅದರೊಳಗೂ ಬಾಳ ವೆರೈಟಿ ಇದ್ದಾವೆ ಇವು
ಹಾ ಹಾ ಹಾ ಹಾ
ಆ ವೆರೈಟಿ ಕ್ರಾಪ್ ಹಾಕಿದ್ರೆ ಇದು ಇರುತೆ ಹು ಮತ್ತೆ ಬಾಳೆಹಣ್ಣು ಅವೆಲ್ಲಾ ಬೆಳಿತಾರೆ ಬಾಯ್
ಅದು ಪ್ಲಾ ಅವ ಇದು ಅವಕ ರೆಡ್ ಅವ ಸಣಸಣ ಅಡಿಕೀ ಕಲರ್ ಹಾಕ್ತಿಯೇನು ಕಲರ್ ನೀವೇ ಹಾಕಿ ಮಾಡ್ತಿಯೇನ ಮತ್ತ ಬ್ಯಾರಕಡೆ ಹೋಗಿಸ್ಇಂದ ಮತ್ತ ಕಲರ್ ಹಾಕ್ತಾರ ಬಾಯ್
ಅಲ್ಲಭಾಯಿ ಅದನ್ನ ನಾವು ಇದು ಸುಲೀತೆವಲ್ಲ ಸಿಪ್ಪೆ ಸುಲಿದಾದ್ಮೇಲೆ ಇದು ಮಾಡ್ತಾರೆ ನೀರ್ ಬಿಚ್ಚಿ ಮಾಡಿ ಅದ್ರೊಳಗ ಒಂದ್ ಕಲರ್ ಹಾಕ್ತಾರೆ
ಹಾ ಹೋ ರೆಡ್ ಕಲರ್ ಹಾಕ್ತಾರ ಹೌದು ಬೈ
ರೆಡ್ ಕಲರ್ ಹಾಕಿ ಅದರೊಳಗೆ ಹುಚಕ್ ಬಿಡ್ತಾರೆ
ಹಾ ಹಾ ಹಾ ಹಾ
ಅದ್ರೊಳಗ್ ಹುನಾಸಕ್ ಬಿಟ್ಟಾದ್ಮೇಲೆ ಅದು ಅಡಿಕೆ ಕ್ಲೀನ್ ಅಗಕತಿತೆ ಹೂ ಮತ್ತೆ ಆದ್ದರಿಂದ ಪುಡಿ ಮಾಡಿ ಅಡಿಕೆ ಚೀಟ ಮಾಡ್ತಾ ರೆ
ಹಾ ಹಾ
ಮತ್ತ ಈಗ ಆಲ್ಮೋಸ್ಟ್ ಆಲ್ ಗು ಗುಟ್ಕ ಐಟಮ್ಸ್ ಬರತ್ತಲ್ಲ
ಬಾ ಅವ ಹೆಂಗ ಕ್ವಿಂಟಲ್ ವೈಸ್ ತೋತಾರ ಹೆಂಗ ಕಿಲೋ ವೈಸ್ ತೊತಾರ ಬೈ ಹಾ ಹೌದೇನ ಬೈ
ಹು ಇಷ್ಟ ಕ್ವಿಂಟಲ್ ಗೆ ಎಷ್ಟು ಅಷ್ಟು ಹೂ
ಒಂದು ಒಂದ ಒಂದ್ ಪ್ಲಾಂಟ್ ಎಷ್ಟ್ ಕೊಡ್ಬೋದು ಬೈ ಅದ
ಒಂದ ಪ್ಲಾಂಟ್ ಅಂದ್ರೆ ಒಂದ ನಲ್ವತ್ರಿಂದ ಐವತ್ತು ಕೆಜಿ ಹಂಗ ಕೊಡುತೆ ಬೈ
ಓಹೋ ಓಹೋ ಹೊ ಅದು ಏನ್ ಕಂಟಿನ್ಯೂಸ್ ಆಗಿ ಕೊಡ್ತದ ಅಲ್ ಬಾಯ್ ಫೋರ್ ಇಯರ್ ಏನ್ ಕಂಟಿನ್ಯೂಸ್ ಆಗಿ ಇರ್ತದ ಬೈ ಅದು
ಕಂಟಿನ್ಯೂ ಆಗಿರುತ್ತೆ ಬೈ ಈಗ ನಾವ ಹದ್ನೈದ ಈಗ ಹದ್ನೈದ ವಯಸ್ ಈಗ ಬೆಳತೀವಿ ಬೈ ಹದ್ನೈದ ವರ್ಷ ಬೆಳೆದ ಆದ್ಮೇಲೆ ಆಮೇಲೆ ಕಂಟಿನ್ಯೂ ಆ ಆರು ತಿಂಗಳಿಗ ಒಮ್ಮೆ ಆ ತಿಂಗಳಿಗೊಮ್ಮೆ ಕ್ಲೀನ್ ಆಗಿ ಕೊಡ್ತಾನೆ ಇರುತ್ತದು ಹಂಗೆ
ಓ ಹೌದ ಏನ್ ಬೈ ಮತ್ತು ಒಂದು
ಹೇಳ ಬೈ
ಅದು ಹೆಂಗ್ ಒಂದ್ ಕ್ವಿಂಟಲ್ಗೆ ಹೆಂಗ್ ಬೈ
ನೋ
ಒಂದ್ ಕ್ವಿಂಟಲ್ಗೆ ಎಷ್ಟು ಅಮೌಂಟ್ ಬಾಯ್ ಅದು
ಒಂದ್ ಕ್ವಿಂಟಲ್ಗೆ ಈಗ ಆ ಹನ್ನೆರಡ ಸರ್ ಏನ ಹೇಳ್ತ ಬೈ
ಹನ್ನೆರಡ ಸಾವಿರ ಹಂತವ ಏನಿಲ್ಲ ಅಂದ್ರ ನೀವು ಹಾ ಬಾಯ್
ಜೋಳ ಗಿಳ ಆದ್ರೆ ಎಲ್ಲಾ ಎರಡಸಾವಿರ ಹಂಗಿರುತ್ತೆ ಬಾಯ್
ಹಾ ಬಾಯ್
ಅದೇ ಈಗ ಅಡಿಕೆ ಗಿಡಕೆ ಆದ್ರೆ ಹನ್ನೆರಡು ಹನ್ನೆರಡು ಸಾವಿರ ಹಂಗೆ
ಹಾ ಹಾ ಹಾ ಅದು ಬೈ ಪ್ರಾಡಕ್ಟ್ ಮಾಡಿ ಮಾರಿದರೆ ನಿಮಗ ಏನರ ಮಾಡ್ಬೋದ ಎಂತ ಹೇಳಿದ್ರ ನೀವೇ
ಆದದ್ರ
ಹ್ಮ
ನಾವ್ ಏನು ಮಾಡಕ್ ಹೋಗಲ್ಲ ಬ ನಮ್ ಬೆಳೆಯೋದೇ ಜ ಬಜ್ಜ ಆಗಿರತ್ತೆ ಅದನ್ ಮಾಡ್ಕೊಂಡ ಕುಂತಾರೆ ನಮಗೂ ಸುಮ್ನೆ ಜಾಸ್ತಿ ಸಮ ಇದು ಹ್ಮ ಸಮಯ ಕೊರತೆ ಆಗತ್ತಲ್ಲ
ಹಾ ಹೌದು ಲೇಬರ್ಸ್ ಕಾಸ್ಟ್ ಅದು ಜಾಸ್ತಿ ಆಗತ್
ಹ್ಮ ಎಲ್ಲಾ ಜಾಸ್ತಿ ಆಗತ್ತೆ ಬಯಿ ಅದಕ್ಕೆ ಜಾಸ್ತಿ ಇದು ಮಾಡಲ್ಲ
ಹಾ ಹಾ ಹಾ ಹಾ ಕರೆಕ್ಟ್ ಕರೆಕ್ಟ್
ಮತ್ತ ಭಾಯ
ಮತ್ತೇನಿಲ್ಲ ಬ ನಿಮ್ ಕಡೆನ ಅಲ್ಲ
ಹ್ಮ್ ಮತ್ತೆ ಮತ್ತೆ ಈ ಕಡೆ ಎಲ್ಲಾ ನೇಚರ್ ಇದು ಪರಿಸರ ಎಲ್ಲಾ ಚೆನ್ನಾಗಿರುತ್ತೆ ಬೈ ನಿಮ್ ಸೈಡ್ ಹೆಂಗೆ ಹಾ
ನಮ್ ಕಡೆ ಎಲ್ಲಾ ವಿಜಯಪುರಲ್ಗ ಹಂಗಗೆನೆ ಏನು ಎಚ್ಚರಿ ನೀ ಇರ್ಲ್ಬೇಕ ಟೂಡೇಸ್ ಈ ಈಗ ನಚರ್ ಹಲೋ
ಟೂರಿಸ್ಟ್ ಪ್ಲೇಸ್ ಎಲ್ಲಾದ್ರೂ ಹೋಗಿ ನೋಡ್ ಅಂತ ಟೂರಿಸ್ಟ್ ಪ್ಲೇಸು ಹ
ಹಾ ಅಲ್ಲ ಗೋಲ್ ಗುಮಸ ಗೋಲ್ ಗುಮಸ್ ಭೈ
ಹಾ ಮತ್ತೆ
ಹೇ ಜಯಪುರ ಆಗದ ಬೇ ನಮ್ಗೆ ಎಲ್ಲಾ ನಮ್ ಕಡೆ ಎಲ್ಲ ಓಲ್ಡ್ ಅ ಮೊಘಲ್ ಸಾಮ್ರಾಜ್ಯ ಚಲುುಕ್ಯರ್ ಸಾಮ್ರಾಜ್ಯದ ಓಲ್ಡ್ ಟೆಂಪಲ್ ಗಳು ಅದ ಬೈ
ಓ ಮತ್ತೆ ಬ ನಿಮ್ ಸೈಡ್ ದ್ರಾಕ್ಷಿ ಎಲ್ಲ ಬೆಳತಾರೆ ಅನ್ ಭಾಯ
ಹಾ ದ್ರಾಕ್ಷಿ ಅಂತ ಅಲ್ವಾ ನಮ್ ಕಡೆ ಕೇಳಕ್ ಹಗೊಂಡ್ಬ ಚಂಡಾಟಿ ಬೆಳಿತ ಮೋಷ್ಟಾ ದ್ರಾಕ್ಷಿ ಇದು ಆಲ್ಮೋಸ್ಟ್ ಅಲ್ ನಮ್ ಕಡೆ ನೋಡ್ಬೇ ಎಲ್ಲಾ ಹೆಂಗ ಆಲ್ ಓವರ್ ಆಲ್ ಓವರ್ ಕರ್ನಾಟಕ ಹಾ ನಾವವು ಹತೇವೆ ಇದರ
ಎಷ್ಟ ಎಕ್ರೆ ಆಕಿರ್ ಬಾಯಿ
ನಮ್ದು ಹದನೆಂಟು ಎಕರೆ ಐದು ಬೇದ್ರಾಜ
ಹೌದಾ
ಹದಿನೆಂಟಕ ಒಂದ ಎಕ್ಕ ಒಂದು ಕೋಟ ರೂಪಾಯಿ ನಮ್ದು ಇಪ್ಪತ್ತ ಎರಡು ಎಕರೆ ಐತ್ ಬೈ ನಾಕ ಎಕರೆ ಈ ಮನಿ ವೆಜಿಟೇಬಲ್ ಅವು ಬ ಬೇಗಗುತೆ
ಹಾ ಹ್ಮ ಮತ್ತವೆ
ಹ್ಮ ಅಲ್ಲ ಆರಾಮಲ್ಲ ಬ ನೀ
ಮತ್ತೆ ಏನ ಇಲ್ಲ ನೋಡ ಬೈ
ಹ್ಮ್ ಹ್ಮ್ ಹಾ ಆಯ್ತುಾ ಬೈ ನನ್ ಸೋಬೆಟ್
ಹ್ಮ ಸರಿ ಬೈ